ಹಲೋ ಹ್ಮ್ ಏನ್ ನಡಸಿರಿ
ಏನಿಲ್ಲ ನೀನ್ ಆಗಲೇ ಏನೋ ಅನ್ನ ಕತಿದೀ ಅದು ಕೇಳಸಲಿಲ್ಲ ಹಂಗೆ ಇಟ್ಬಿಟ್ಟನಾ
ಯಾವಾಗ
ಅಗಳೇ ಕಾಲಿನ ಬ್ಯಾನಾಗತಿ ಕಣ್ಣು ಉರಿಯಕತವ
ಹೇ ಕಾಲ ನಿದ್ದೆ ಇಲ್ಲ ಅದಕ್ಕೆ ಕಣ್ಣು ಉರಿಕತವ
ಹ್ಮ್ ಮಾಕೋಬೇಕಲ್ಲ ಇವತ್ತೂ ಚಂತಕ
ನಿದ್ದೆ ಬರಲ್ಲ ನಂಗೆ
ಆಗ್ಲತ್ ನಿದ್ದಿ ಬರ್ಲಾನ
ಹ್ಮ್
ಹ್ಮ್ ಹ್ಮ್
ಹ್ಮ್
ಹ್ಮ್ ಹಾ ಹಂನ್ಕೊಂತ ಕಥಿ ಏನ್ ಹೇಳ ಕುಂತ
ಹಾ
ಹಾ
ಏನಂದೆ
ಹ್ಮ್ ಹಾ ಅನ್ಕೋತ್ ಕತಿ ಹೇಳಕತಿನೆಪ್ಪಾ ಅಂದೆ
ಏನಿಲ್ಲ
ಕಥೆ ಹೇಳೋ ಅಷ್ಟು ತಾಳ್ಮೆ ಈಗ್ ನಮಗಿಲ್ಲ
ಈಗ ಫಸ್ಟ್ ಅಡಿಗೆ ಮಾಡ್ಬಿಟ್ಟು ಊಟ ಮಾಡ್ಬೇಕು ಅಷ್ಟೇ ನನ್ ತಲೆಯಾಗೈತೆ
ಹ್ಮ್ ಮುಂಜಾನೆ ಊಟ ಮಾಡಿದ್ದು ಸಾರಿ ನಾಷ್ಟ ಮಾಡಿದ್ದು ಮುಂಜಾಳೆ ನಾಷ್ಟ ಮಾಡಿದ್ದು
ಹ್ಮ್ ಹ್ಮ್
ಹೊಟ್ಟಿ ಭಯಂಕರ ಹಸುವಾಗಬಿಟ್ಟದ
ಹ್ಮ್ ಹ್ಮ್
ಅದಕೆ ಪಟ್ಟನ್ ಅಡಿಗೆ ಮಾಡಿ ಪಟ್ಟ ಅಂತ ಊಟ ಮಾಡ್ಬೇಕು
ನೀ ಮಾಡಿದ್ದಿ ಊಟ
ಏನ್ ರಾಗಿ ಮುದ್ದೆ ಅನ್ನ ಸಾಂಬಾರ್
ಹ್ಮ್
ರಾಗಿ ಮುದ್ದೆ ಅನ್ನ ಸಾಂಬಾರಾ
ಹ್ಮ್ ಅದೇ ಮತ್ತ
ಹ್ಮ್ ಹ್ಮ್ ಚಪಾತಿ ಕೊಡಾಲೇನಾ
ಇರ್ತೇತಿ ಚಪಾತಿ ಬುಧವಾರ ಅಷ್ಟೇ
ಹುಲಿಕಿದ್ ದಿನ ಬರಿ ರಾಗಿ ಮುದ್ದೆ
ಹ್ಮ್
ಹ್ಮ್ ಹ್ಮ್ ಎಷ್ಟ ಕೊಡ್ತಾರ ಮುದ್ದೆ ಒಂದ ಎರಡು
ಎಷ್ಟು ಬೇಕಟ್ಟ ಹಾಕಳ್ಬೇಕ ಮದನ್
ಒಂದದಿನ ಗಂಟೆಗೆು
ಹ್ಮ್ ಚಪಾತಿ ಎಷ್ಟು
ಹಾ
ಚಪಾತಿ ಎಷ್ಟು ಕೊಡ್ತಾರ
ಸಪ್ಪಚ ಕೊಡ್ತಾರ ಎರಡು ಕೊಡತಾರ
ಹ್ಮ್ ಹ್ಮ್ ಮುದ್ದೆ ಎಷ್ಟು ಬೇಕಾದಷ್ಟು ತಿನ್ಬೋದು ಚಪಾತಿ
ಹ್ಮ್
ಹ್ಮ್ ಹ್ಮ್ ಮೊದ್ಲೆಲ್ಲ ಹಾಸ್ಟೆಲ್ಗ ಇದಿದ್ದ್ಯಲ್ಲ ಅಲ್ಲ ಹೆಂಗ ಕೊಡ್ತಿದ್ರು
ಹಾಸ್ಟೆಲ್ ಹ
ಎಲ್ಲೇ ನಿಂದು ಪದವಿ ಪೂರ್ವ ಕಾಲೇಜು ಅಲ್ಲಿ ನಿಮ್ಮ ಊರ ಬಲ್ಲಿ
ಹ್ಮ್ ಹಾ ಫಸ್ಟ್ ಇಯರ್ ಬ
ಅಲ್ಲಿ ಆರಾಮ್ ರೊಟ್ಟಿ ರೊಟ್ಟಿ ಚಪಾತಿ ದರ್ತತಿಲ್ಲಿ
ಹ್ಮ್ ಹ್ಮ್ ಮತ್ತೇನ ಬಿಸ್ಕಟ್ ತಿಂದಿದ್ದೆ ನಾನು ಅಂತ ತ್ತ ಆ
ಸೆಕೆಂಡ್ ಇಯರ್ ನಾಗರ್ಗುಟೆದ ಅಲ್ಲಿ ಬಿಸಿ ಇಟ್ಟೆ ನಮ್ದ ಊಟ
ಏನು ಇದು ಪೆಡಿಗ್ರಿಯಾ ನಾಯಿಗ್ ಹಕ್ತರ್ಲ್ಲ
ಹಾ
ಪೆಡಿಗ್ರಿಯಾ
ಪೇಡಿಗ್ರ ನಾಯಿಗಳ ತಿನ್ನಿಸತಿದೆ ಅಲ್ಲಿ ನಾಯಿಗಳದು
ಹ್ಮ್ ಹ್ಮ್ ಹ್ಮ್
ಹಾ
ಏನ್ ಪಾರ್ಲೇಜಿ ತಿಂತಿದ್ದೇನ್ ಜಿ ಫೋರ್ ಜಿನ್ ಎಸ್
ನಾವು ಯಚ್ಕರಿ ಹ್ಯಾಪಿತಿವು
ಹೌದಾ
ಹ
ಸಂತೋಷ
ಬಾರ್ಬ ಅಂತತಿದೆ
ಹ್ಮ್ ಹ್ಮ್
ಹ್ಮ್
ಮತ್ತ
ಏನ್ ಹೇಳ್ರಿ ಎಲ್ಲಾ ನೀವ ಹಬ ಸಾಕರ್ ಮಂದಿ
ನಾವೇನ್ ಇಲ್ಲ ನಾವೆಲ್ಲಾ ಬಡೂರು
ಹ
ನಾವೆಲ್ಲ ಬಿ ಫೋರ್ ಬಡವರು
ಓ ಅಂಗೆ ಹಾ ಹಾ ಹಷ
ಏನ್ ಏನಿದ ಏನೋ ಹೋಮ ಮಾಡಕ ಹತ್ತಾರ ಏನ್ ಅಲ್ಲಿ
ಹಾ
ಹೋಮ ಮಾಡಕತ್ತಾರ ಹೋಮ
ಹ ಯನ್ ಮಾಡಕ್ತರ
ಏನೋ ಅವಾಜ ಕೇಳಾಕತದ ಅದಕ್ ಅಂದೇ
ಹ ಸಮಾಚಾರ
ಸಮಾಚಾರ ಏನಿಲ್ಲ
ಹ್ಮ್
ಅಡುಗೆ ಮಾಡಕತ್ತಿದ್ದೆ
ಹಾ
ಬರ್ತ ನು ಭ ಉಟಕ
ಎಲಿಗ್ ಬರ್ಬೇಕು ಸ್ಪೆಷಲ್ ಮಾಡರ್ ಬರ್ತೀನಿ ನಾಳೆ
ವಿಶೇಷ ಏನಿಲ್ಲ ಅದೇ ಚಪಾತಿ ಅನ್ನ ಸಾರು
ಚಪಾತಿ ಗಿಪಾತಿ ಬೇಡ ಜ್ವರ ಬರ್ತವೆ ನಾಳೆ
ಹ
ಚಪಾತಿ ಉಂಡ್ರೆ ಜ್ವರ ಬರ್ತಾವೆನು
ಹ್ಮ್ ಇತ
ಹ್ಮ್
ಹತ್ತಿನಾಗ
ಏನಂದಿ
ಗೊತ್ತಿಲ್ಲ ನನ್ಗಂದೆ
ಹ
ಮತ್ತೆ ಇಂಯೇನಪ್ಪ ಅಂದೆ
ಏನಿಲ್ಲ ಅಡ್ಗೆ ಮಾಡ್ಬೇಕು ಕೆಲಸ ಬಾಳದ ಹೂ ನಾವು ಟ್ರಿಪ್ಪಿಗೆ ಹೊಂಟೀವಿ ಬರ್ತಯನಾ
ಯಾರ ಯಾವಪ್ಪಾ
ನವುೂ ನಮ್ ಕ್ಲಾಾಸೋರು
ಹೋಗ್ಬರಿ
ನಮ್ ಕ್ಲಾಸ್ ಅವರಂದ್ರೆ ಇಲ್ಲಿಿದವರಲ್ಲ
ಹಾ
ನಮ್ಮ ಶಾಲಾ ಗೆಳತಿಯರು
ಎಸ್ ಮಂದಿ ಅಪ್ಪ
ನಾವ ಒಂದ್ ನಾಕ್ ಜನ ಹೋಗ್ಬೇಕಂತ ಮಾಡಿವ್
ಹ ಹ ಜೋರ್ ಅದ
ಹ್ಮ್ ಒನ್ ದಿಸಾ ರೊಕ್ಕಾಕ್
ನೀನೇ ಅಕ್
ಈ ಹೆಂಗ್ ಮಾಡ್ತವಿ ಬಂದಿವ ಸ್ವಪ್ಪ ಹಾಕಂದ್ರ ಹ
ನಾವ್ ಬಾಡೂರ್ ಅದೀವಿ ನೀವೇ ಅಕ್ತಿರಾ ಅಕ್
ಯಾಕ್ಕ
ಹ
ನಿಂಗೇನ್ ಕಡಿಮೆಾಗದ ಬಡವನಾಕ್
ನನ್ಗೆ ಎಲ್ಲ ಕಡೆಿನ ಬರ.
ಹಂಗನ್ ಬಡ್ದಂತ ಇಲ್ಲ ಇಲ್ಲ ಇಲ್ಲ ಅಂತ ಹೇಳಿ.
ಅಕ್ಕಾ.
ಹ್ಮ್.
ಹ್ಮ.
ಹ್ಮ. ಏನೇನು ದಬಾಕಿ ನಿನ್ನ. ಹ ಏನುೂ. ಹನ್ನೊಂದು ಹನ್ನೆರನೇ ತರಗತಿಯಲ್ಲಿ.
ಹನ.
ಹನ್ನೊಂದು ಹನ್ನೆರಡನೇ ತರಗತಿಯಲ್ಲಿ ಏನೇ. ಓದಿದ್ಯಾ ದಬಾಕಿಯ ಏನ್ ಮಾಡಿಯಾ.
ಈ ನಮ್ಮ.
ಏನ್ ಮಾಡಿಲ್ಲ ಯಾಕೆ ಏನ್ ಮಾಡಿಲ್ಲ.
ಏನ್ ಮೂರಕ್ಕ.
ನನಭೂತಿ. ಹಾ.
ಹಾ.
ಬಿಸ್ಕಿಟ್ ತಿಂದು ಬದಕಕ್ಕೆ ನಾನ ದಲದ ಕಾಟುಪರಿ ಓದಿದ್ದೇನೋ ಕೇಳದ ತಿ.
ಬದುಕರ.
ಯಕ ಊಟ ಚಲ ಇರ್ಲಿಲ್ಲನಾ.
ಹ್ಮ.
ಊಟ ಚಲೋ ಕುಡ್ತಿದ್ದಿಲ್ಲ.
ಎಲ್ಲಾ.
ಏನ್ ಕುಡ್ತಿದರು.
ಹ.
ಏನ್ ಊಟ ಕೊಡ್ತಿದ್ರು.
ಹತ್ತಾ. ಟಾ. ಕೊಡ್ತಾರ ಎಲ್ಲಿಯವ.
ಕೊಡತಿದ್ರ ಅಲ್ಲಿ ಅಂತ.
ಹೆ.
ಹ.
ಎಲ್ಲಿ.
ನಿಮ್ಮ ಇದು ಹನ್ನೆರಡನೇ ತರಗತಿ ಇದ್ದಾಗ.
ಬರೀ ಚಪಾತಿ ವಬಿಟ್ರ ಅನ್ನ ಸಾಂಬಾರ.
ಹ್ಮ್ ಹ್ಮ್.
ಅಲ್ಲಿ ಕಟ್ಟಿ ರೊಟ್ಟಿ ಒಂದು ಗಾಡ್ಯಾಗ ತರ್ತಿದ್ರು ಅದೇ ಎಂ. ಜ ಕೊತ್ತಾಳ ಬಳ್ಕೊಂಡ ಬಳ್ಕೋೊಂಡ.
ಹ್ಮ್ಮ. ಹಾಸ್ಟೆಲ್ನಾಗೆ ನ ನಿಮ್ಮ ಮನೆಯಿಂದ. ಕಳಸಿದ್ದುವ.
ಯಾರ ಪಟ್ಟೋಗರತರ ತನ್ನಪ ಮ ಸಾರ.
ಹಾ,
ಒಂದು ತಾಟ ಇಸಿದ ತರ್ತಿದ್ರು ನಿಂಗ್ ಇದು ಆಗದಂಗ ಗ ಗುಂಪಿ ಹಾಕೊಂಡ ತಂಬಂದಂಗ
ದನಕ್ ಹಾಕು ಬದ್ಲಿ ನಿಮಗ್ ಕೊಟ್ಟು ಕಳಸ್ತಾರ ಕಳಸ್ತಿದ್ರಿ ನೋಡು. -
ಏನಕರಡು ಮಸ್ತ್ ಅದೇ ಅಂಗ ಹೊಂತಿದವು ಗೊತ್ತವು. ಬಡದಡ್ ಬಡದಡ್ ತೊಂಗಡ್ರ ಕರ್ ಹೊಂಂತಿದವು. -
ಹ್ಮ್, ಭಾರಿ ಮಜಾನು ಹಬಡ್ಕೊಂಡು. -
ಮಜಾ ನಮ್ ಕಷ್ಟ ನಮ್ಗೆ ಗೊತ್ತ. -
ಕಷ್ಟಪಟ್ಟ- ಆರಾಮ ಇರ್ಬೋದ ಹೇಳಿ ಹೌದಿಲ್ಲ. -
ಹ್ಮ್, ಬಾಳ ಅರಾಮದಿವಿ.
ಆಮೇಲೆದು ತಿಂತೊಂಡಿದವು. -
ಹ್ಮ್,
ಇಡ್ಲಘ
ಹ್ಮ್,
ಹ್ಮ